ಹಲೋ
ಹಲೋ ನಮಸ್ತೆ.
ನಮಸ್ತೆ
ಹಾ
ನಿಮ್ಮ ಹೆಸರೇನು.
ಹೆಸರು ಹೇಳಂಗಿಲ್ಲ. ಹಲೋ
ಹಾ
ಹಾ ಹೇಳಿ.
ನಿಮ್ಮ ಹೆಸರು.
ಹೆಸರೆಲ್ಲ ಹೇಳಂಗಿಲ್ಲ ಇಲ್ಲ.
ಹೌದಾ ನೀವು ಏನ್ ಕೆಲ್ಸ ಮಾಡೋದು.
ನಾನು ನಮ್ದೇ ಒಂದು ಕಂಪ್ನಿ ಇದೆ ಅದನ್ನ. ಹ ನೋಡ್ಕೋತಿದ್ದೀನ ಒಂದು ಸಾಫ್ಟ್ವೇರ್ ಕಂಪ್ನಿ ಇದೆ ಅದ. ನೋಡ್ಕೋತಾ ಇದ್ದೀನಿ ನೀವ ಏನ್ ಮಾಡ್ತಿರೋದು.
ನಾನು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲ್ಸ ಮಾಡ್ತಾದೀನಿ.
ಹಾ
ಹೌದು ಯಾವ ಊರ್ ನಿಮ್ದು.
ನಮ್ದು ಹಾ. ಇದ್ದು ನಿಮ್ಗೆ ಹೇಳಿದ್ರೆ ಗೊತ್ತಾಗತ್ತಾ ಬಾಳೆ ಹೊನ್ನೂರು ಬಾಳೆಹೊನ್ನೂರು.
ಹೌದಾ ಯಾವ ಜಿಲ್ಲೆ ಹತ್ರ ಬರುತ್ತೆ ಬಾಳೆಹನ್ನೂರು.
ಅದೆಲ್ಲ ಹೇಳುವಾಗಿಲ್ಲ.
ಹೌದಾ ನಿಮಗ್ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಬಿಡ್.
ಹಾ
ಆ ಏನ್ ಇವತ್ತು ಊಟಕ್ಕೆ.
ಇವತ್ತು ಊಟಕ್ಕೆ ನಮ್ಮ ಮನೇಲಿ ನಿಮ್ ಗೊತ್ತ. ಏಡಿ ಬರುತ್ತಲ್ಲ ಹ ಅದು ಅದನ್ನ. ಅದ್ರುದು ಮಾಡ್ಕೊತೀ ನದಿ ಕೆರೆ ಹೊಳೆ ಎಲ್ಲಾ ಎಲ್ಲ. ಕಡೆ ಸಿಗುತ್ತೆ.
ಹೌದಾ
ಹ್ಮ್
ಹ್ಮ್ ನೀವು ಇದಕ್ಕೆಲ್ಲ ಹೋಗ್ತೀರಾ ಆಚೆ ಪ್ರವಾಸ ಎಲ್ಲ ಹೋಗ್ತೀರಾ.
ಹಾ ಹೋಗ್ತಿ ಹೋಗ್ತೀವಿ ತುಂಬಾ ಹೋಗ್ತೀವಿ ಏನಂದ್ರೆ ನಾವು ಇರೋದು. ಹ ನಾವು ಇರೋದು ಸ್ವಲ್ಪ ಮಲ್ನಾಡ್ತರ ಜಾಗ. ಹಂಗಾಗಿ ನಮ್ಮ ಊರ ಹತ್ರಾನೇ ತುಂಬಾ ಜಾಗಗಳಿದಾವೆ ಸೊ ಎಲ್ಲ. ಬೇಜಾರದಾಗೆಲ್ಲ ಹೋಗ ಹೋಗು ಬರ್ತಾ ಇರೋದು ಅಷ್ಟೆ.
ಹಾ
ತುಂಬಾ ಇದೆ ಮತ್ತೆ ನಿಮ್ ಕಡೆ ಮಳೆನಾ ಇವಾಗ.
ಹ ಮಳೆ ನಮ್ ಕಡೆ ಇವಾಗ ಥಂಡಿ ವಾತಾವರಣ ಇದೆ.
ನಮ್ಗು ತುಂಬಾ ಮಳೆ ಅಪ್ಪ ಈಚೆ ಬರಕ್ಕ ಆಗಲ್ಲ ಯಾವಾಗ ಹೆಂಗ ಆಗುತ್ತೆ ಅನ್ನೋದ್ರ ಗೊತ್ತಕ್ತ. ಮತ್ತೆಲ್ಲ ಬರೀ ಮಳೆ ಮಳೆ ಮಳೆ ಮತ್ತೆ ಕರೆಂಟ್ ಬೇರೆ ಇರಲ್ಲ. ವಿದ್ಯುತ್ ಬೆರೆಇರಲ್ಲ ನಮ್ ಕಡೆ ತುಂಬಾ ತಗಿತಾರೆ ನಮಗದು ತುಂಬಾ ಹಿಂಸೆ ಆಗ್ತಾ ಇದೆ.
ಹಾ,
ಹ್ಮ್,
ನಾನ್ ನಿಮಗ ಒಂದ ಕತೆ ಹೇಳ್ಲಾ
ಹಾ ಹೇಳಿ ಹೇಳಿ ಯಾವ್ ತರ ಕತೆ ಹೇಳ್ತೀರಾ
ಇದು ಯಾವತರ ಅಂದ್ರೆ ನೀತಿಕತೆ.
ಹಾ, ನೀತಿ ಕತೆೆನ ಹೇಳಿ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಮಾತಾಡಿ ನಾನ್ ಎಲ್ಲೂ ಹೋಗಲ್ಲ.
ಹೌದಾ,
ಹಾ, ತುಂಬಾ ವೇಗವಾಗಿ ಮಾತಾಡ್ತಿದ್ದೀರಾ
ಹೌದಾ, ನಿಧಾನಕ್ಕೆ ಮಾತಾಡ್ತೀನಿ.
ಹಾ,
ಒಂದು ಸುಂದರವಾದ ಒಂದ ಇದಿರುತ್ತೆ ತೋಟ ಇರುತ್ತೆ. ಆಯ್ತಾ, ಅಂದ್ರ ಅಹ ನಿಮ್ ಮಲೆನಾಡ್ ಕಡೆ ಯಾವತರ ಇರುತ್ತೆ ಆತರ. ಒಂದ ಹಳ್ಳಿ, ಒಂದ ಹಳ್ಳಿಲಿ ಒಂದ್ ದೊಡ್ಡದೊಂದು ತೋಟ
ಹಾ,
ಆ ತೋಟದಲ್ಲಿ ನೂರಾರು ಮರಗಳಿರುತ್ತೆ. ನಿಮ್ಮಲ್ಲ ನಿಮ್ಮ ಮಲೆನಾಡು ಸೈಡ್ ಕಡೆ ತುಂಬಾ ತೋಟ, ಗಿಡ ಮರಗಳು, ಎಲ್ಲ ಜಾಸ್ತಿ ಅಲ್ವಾ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ.
ಹಾ,
ಅದೇ ತರ ಇಲ್ಲೊಂದು ದೊಡ್ಡ ತೋಟ ಅಲ್ಲಿ ನೂರಾರು ಮರಗಳು, ಹೂಗಳು, ಗಿಡಗಳು. ಬೆಳಿತಿರುತ್ತೆ ಆಯ್ತಾ
ಹ್ಮ್,
ಒಂದ ದಿನಾ
ಹಾ
ಹಾ, ಹಿಂಗೆ ಬೆಳಿತಾ ಇದ್ದಾಗ ಒಂದ್ ದಿನ ಬೆಳದಿರುತ್ತೆ. ಗಿಡಗಳು ಎಲ್ಲಾ, ಒಂದಿನ ಹಿಂಗೆ ಜೋರಾಗಿ ಗಾಳಿ ಬಂದ್ಬಿಡುತ್ತೆ.
ಆಯ್ತಾ
ಹಾ,
ಆಗ ಎರಡು ಬೀಜಗಳು ಚಿಕ್ಕ ಚಿಕ್ಕ ಬೀಜಗಳಿರುತ್ತಲ್ವಾ ಆ ಚಿಕ್ಕ ಬೀಜಗಳು ಗೊತ್ತಾ
ಹ್ಮ
ಅದೆರಡು ಬಂದು ಮರದಿಂದ ಚಿಕ್ಕ ಬೀಜಗಳು ಬಂದು ಮಣ್ಣಿನ ಮೇಲೆ ಬಿದ್ದ ಬಿದ್ದಬಿಡತ್ತೆ. ತೋಟದ ಮಣ್ಣಿನ ಮೇಲೆ ಬೀಳುತ್ತೆ.
ಹ್ಮ
ಹ್ಮ ಹಾ, ಅದು ಆ ಮೊದಲ್ ಆಮೇಲೆ ಅದಕ್ಕೆ ನಾವು ಒಂದ್ ಹೆಸರು ಕೊಡೋಣ ಏನಂತ ಮೊದಲ್ನೇದಕ್ಕೆ. ಆ, ಏನಾದ್ರು ಒಂದು ಈಗ ನನ್ ಗೆಳತಿ ಒಂದ್ ಆಶಾ ಅಂತ ಕೊಡೋಣ.
ಹಾ
ಇನ್ನು ಎರಡನೇದಕ್ಕೆ ಹೆಸರು ಭಯ ಅಂತ ಕೊಡೋಣ.
ಹಾ,
ಆಯ್ತಾ ಫಸ್ಟ್ನ ಮೊದಲ್ನೇದು ಆಶಾ ಎರಡನೇ ಆಹ ಹೆಸರು ಬೀಜದ ಹೆಸರು ಸ್ಪಪ ಭಯಾ ಅಂತ ಕೊಡೋಣ
ಹಾ
ಆಯ್ತಾ ನೆನ್ಪಿಟ್ಕೊಳ್ಳಿ ಆಹ ಇಬ್ರು ಒಂದೇ ಮಣ್ಣಿನಲ್ಲಿ ಬಿದಿರುತ್ತೆ ಅಂದ್ರು ಅವ್ರ ಆಲೋಚನೆಗಳು ವಿಭಿನ್ನವಾಗಿರುತ್ತೆ
ಹಾ
ಈಗ ಹೆಂಗೆ ಅಕ್ಕ ತಂಗಿ ಇರ್ತರೆ ಒಂದ್ ಮನೆಯಲ್ಲಿ ಒಂದೇ ಹೊ ಒಂದೇ ಒ ಒಂದೇ ಇದ್ರಲ್ಲಿ ಹುಟ್ಟಿದ್ರು ಕೂಡ
ಅವರ ಆಲೋಚನೆಗಳೆಲ್ಲ ವಿಭಿನ್ನವಾಗಿರುತ್ತೆ ಅಲ್ವಾ
ಹಾ
ಅದೇ ತರ ಇಲ್ಲೂ ಅಷ್ಟೇ ಇವೆರಡು ಒಂದೇ ಮಣ್ಣಿನಲ್ಲಿ ಬಿದ್ದಿದ್ರು ಬೀಜಗಳು ಅದು ಎರಡ ಆಲೋಚನೆಗಳು ಅವ ಎರಡರದು ಆಲೋಚನೆಗಳ ಮತ್ತೆ ವಿಭಿನ್ನವಾಗಿರುತ್ತೆ
ಹಾ
ಹ್ಮ ಆಗ ಮೊದಲ್ನೇ ಇದು ಬೀಜ ಇರುತ್ತಲ್ಲ ಆಷಾ ಅದು ಹೇಳುತ್ತೆ ನಾನು ಬೇರ್ ಬಿಡ್ಬೇಕು ಮೊಳಕೆ ಹೊಡಿಬೇಕು ದೊಡ್ಡ ಮರವಾಗಿ ಬೆಳಿಬೇಕು ಅಂತ ಹೇಳುತ್ತೆ ಆಯ್ತಾ ಆದ್ರೆ ಇನ್ನೊಂದ ಇರುತ್ತಲ್ಲ ಅ ಇನ್ನೊಂದು ಅದ್ರ ಜೊತೆ ಇನ್ನೊಂದು ಬಿದ್ದ ಇರುತ್ತಲ್ಲ ಅದ್ರ ಹೆಸರ್ ಅಂತ ಇಟ್ಟಿರ್ತೀವಿ ಭಯ ಅಂತ ಇಟ್ಟಿರ್ತೀವಿ
ಹಾ
ತಾನೆ ಅದೆ ಹೇಳುತ್ತೆ ಏನಂತ ಅಂದ್ರೆ ಇಲ್ಲ ನಾನ್ ಬೇರು ಬಿಟ್ಟು ಮಣ್ಣಿನ ಒಳಗಡೆ ಹೋದ್ರೆ ನನ್ನನ್ನ ಕೀಟಗಳು ತಿನ್ಬೋದು
ಹಾ
ಅಥವಾ ಮೇಲಕ್ಕ ಬಂದ್ರೆ ಪಕ್ಷಿಗಳು ತಿನ್ಬೋದು ಮಳೆ ಬಂದ್ರೆ ಕೊಚ್ಚ ಹೊಗ್ಬೋದು ಅಂತಾ ಅದು ಅದ್ರ ಪಾಡಿಗೆಅದ ಸುಮ್ನೆ ಇರುತ್ತೆ ಇದು ಮೊದ ಮೊನ್ನೆ ಆಶಾ ಮೊಳ್ಕೆ ಹೊಡ್ದು ಮರವಾಗಿ ಬೆಳಿಬೇಕು ಅಂತ ಎಲ್ಲ ಅನ್ಕೊಂಡಿರುತ್ತೆ ಆದ್ರೆ ಎರಡನೇದ ಮಾತ್ರ ಮಳೇಲಿ ಆರೋಗ ಮಳೇಲ್ ಕೊಚ್ಚ ಹೋಗ್ತೀನಿ ಪಕ್ಷಿಗಳು ತಿನ್ಬಬಹದು ಕೀಟಗಳು ತಿನ್ಬೋದು ಅಡಿಲ್ಲಿ ಬೇರಾಗಬಿಟ್ರೆ ಅಂತ ಅದು ಏನು ಬೆಳೆಯಲ್ಲ ಹಂಗೆ ಇರುತ್ತೆ
ಹಾ
ಹಿಂಗೆ ಹಿಂಗೆ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಜಗಳ ಆಡ್ತಾ ಸ್ವಲ್ಪ ದಿನ ಕಳಿಯುತ್ತೆ. ಆಯ್ತಾ ಮೊದಲ್ನೇದ ಇರ್ತಲ್ಲಾ ಆಶಾ
ಹ್ಮ
ಆ ಆಶಾ ಅನ್ನ ಬೀಜ ಧೈರ್ಯದಿಂದ ಬೆ ಬೇರ್ ಬಿಟ್ಟಿರುತ್ತೆ
ಹಾ
ಮತ್ತೆ ಸೂರ್ಯನ ಬೆಳಕು ನೀರು ಮಳೆ ನೀರು ಅದನ್ನೆಲ್ಲ ತಗೊಂಡ್ ಬೆಳಕ್ಕೆ ಶುರು ಮಾಡುತ್ತೆ ಆಯ್ತಾ ಆದ್ರೆ ಇದು ಭಯ ಇರುತ್ತಲ್ಲಾ ಈ ಭಯ ಅದ್ಯಾವುದೂನು ಮಾಡ್ತಿರಲ್ಲ ಯಾಕಂದ್ರೆ ಇದಕ್ಕೆ ಮಣ್ಣಿನ ಒಳಗಡೆ ಬೇರೆೊಳಗಡೆ ಹೋಗಕ್ಕೂ ಭಯ.
ಹ್ಮ
ಇನ್ನ ಆಚೆ ಬರಕ್ಕೂ ಭಯ ಮಳೆ ಬಂದ್ ಕೊಚ್ಚೋಗುತ್ತೆ ಹಂಗೆ ಹಿಂಗೆ ಅಂತ.
ಹ್ಮ
ಅದು ಮಣ್ಣಿನ ಒಳಗಡೆನೆ ಸುರಕ್ಷಿತವಾಗಿ ಇದ್ ಬಿಡುತ್ತೆ.
ಹ್ಮ್
ಇದು ಆಶಾ ಅನ್ನೋದು ಒಂದು ಸಣ್ಣ ಗಿಡವಾಗುತ್ತೆ. ಮುಂದೆ ಬೆಳೀತಾ ಬೆಳೀತಾ ಬೆಳೀತಾ ಬೆಳೀತಾ ಗಿಡವಾಗಿ ಮರ ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ ಶುರುವರುವಾಗುತ್ತೆ.
ಹ್ಮ್
ಆ ಆಶಾ ಅನ್ನ ಬೀಜಕ್ಕೆ ತುಂಬಾ ಕಷ್ಟ. ಕಷ್ಟಗಳು ಕಷ್ಟಗಳು ಎದುರು ಆಗ್ತವೆ.
ಹಾ.
ಆದ್ರೆ ಅದನ್ ಯಾದಕ್ಕು ಅದು ಜ ಜಗ್ದಲೆ ಲೆೇ ಬಗ್ದಲೆ ಅದು ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಈ ಭಯ ಅನ್ನದ್ ಮಾತ್ರ. ಅಹ ನನಗೆ ಇದಾಗುತ್ತೆ ಅದಾಗುತ್ತೆ ಅಂದ್ರೆ. ಬಂದು ಸೂರ್ಯನ ಬೆಳಕ್ಕು ಎಲ್ಲಾ ನನಗ್ ಆಗಲ್ಲ. ಮಳೇಲಿ ಕೊಚ್ಚ ಹೋಗ್ತನಿ ಅಂತ ಅದು ಸುಮ್ನೆ ಮಣ್ಣೊಳಗಡೆನೆ ಇರುತ್ತೆ.
ಹ್ಮ
ಆಮೇಲೆ ಒಂದ್ಸಲ ಹಿಂಗೆ ಆಗ್ತಾ ಇರುತ್ತೆ ಒಂದ್ಸಲ ಏನ್ ಆಗ್ಬಿಡ್ತ ಅಂದ್ರೆ ತುಂಬಾ. ಜಾಸ್ತಿ ಬಾರಿಗತ್ರದ್ ಮಳೆ ಬಂದ್ಬಿಡುತ್ತೆ.
ಹ್ಮ್
ಆಯ್ತಾ. ಹಾಗ ಆಶಾ ಅನ್ನಗಿಡ ನೆಲುಕೆಬಾಗುತ್ತೆ.
ಹ್ಮ್
ಅದು ನೆಲಗ್ಬಾಗಿ ಕೊಚ್ಚೋಗಲ್ಲ ಹಂಗೆ ನಿತ್ಕೊಳ್ಳುತ್ತೆ.
ಹ್ಮ್
ಆಯ್ತಾ ಹ. ಇನ್ನೊಂದು ದಿನ ಆಮೇಲೆ ಅಂದ್ರೆ ಆಮೇಲೆ. ಇನ್ನ ಇನ್ ಮತ್ತೆ ಏನಾಗುತ್ತ ಅಂದ್ರೆ. ಅದ್ರದ್ದು ಗಿಡಗಳು ಬೆಳೆದಿರುತ್ತಲ್ಲ ಅದು ಗಿಡಹಾಗಿ. ಆ ಒಂದು ಈ ಕುರಿಗಳೆಲ್ಲ ಗೊತ್ತ ನಿಮಗೆ. ಕುರಿಗಳೆಲ್ಲ ಗೊತ್ತಾ. ಆಡು ಕುರಿ ಹಳ್ಳಿ ಕಡೆ ಇರುತ್ತಲ್ಲ. ಇದೆಲ್ಲ ಬಂದು ಆ ಈಗ ಗಿಡ. ಬೆಳ್ಳಿರುತ್ತಲ್ವಾ ಆಶಾ ಅನ್ನೋ ಬೀಜ ಅದೊಂದು ದಿನ ಬಂದ್ ತಿಂತಾಯಿರುತ್ತೆ. ಅದೆಲ್ಲಾ ತಿಂದು ಮಳೆ ಬಂದ್ರು ಬಾಗುದ್ರು ಕೂಡ ಅದು ಬೆಳೆಯ ನಿಲ್ಲಿಸಲಿಲ್ಲ.
ಹ್ಮ್
ಅದ್ಮೇಲೆ ಬೇಸಗೆರೆಲ್ಲ ನೀರಿನ ಕಷ್ಟ ಉಂಟಾದ್ರು ಕೂಡ. ಅದು ಬೆಳೆನಿಲ್ಲಿಸಲಿಲ್ಲ.
ಹ್ಮ್
ಹಿಂಗೆ ಹಿಂಗೆ ಬೆಳೀತಾ ಬೆಳೀತಾ ಬೆಳೀತಾ ಬೆಳೆದು ದೊಡ್. ದೊಡ್ಡು ಮರವಾಗಿ ಬೆಳಿಯುತ್ತೆ.
ಹ
ಆಯ್ತಾ ಅದು ದೊಡ್ಡು ಮರವಾಗಿ ಬೆಳಿಯುತ್ತೆ. ಅದರ ನೆರಳಲ್ಲಿ ಪ್ರಯಾಣಿಕರು ವಿಶ್ರಾಂತಿ ಪಡಿತಾ ಇರ್ತಾರೆ.
ಹ್ಮ್,
ಆಯ್ತಾ ವಿಶ್ರಾಂತಿ ಪಡಿತಾ ಇರ್ತಾರೆದ್ರೂ ಅವು ರೆಂಬೆ ಕೊಂಬೆಗಳಲ್ಲೆಲ್ಲಾ ಬಂದು ಗೂಡ್ ಕಟ್ತಾ ಕಟ್ತಾಇರ್ತವೆ ಪಕ್ಷಿಗಳು. ಹಣ್ಣು ತುಂಬಾ ಜನಕ್ಕೆ ಹಣ್ಣೆಲ್ಲ ಸಿಕ್ತಾ ಇರುತ್ತೆ ಉಪಯೋಗ ಆಗ್ತಾ ಇರುತ್ತೆ.
ಹಾ,
ಇದೇ ತರ ಅದು ಅ ಹಲ್ಲವರಿಗೆ ಸಹಾಯ ಮಾಡ್ತಾ ಇರುತ್ತೆ.
ಹ್ಮ
ಆಂ ಈಗ ಭಯ ಅನ್ನೋದು ಇತ್ತಲ್ಲ ಇನ್ನೊಂದು ಬೀಜ ಅದು ಹಿಂಗೆ ಆಲೋಚಿಸ್ತಾ ಇರುತ್ತೆ.
ಹ್ಮ್
ನಾನು ಸುರಕ್ಷಿತವಾಗಿರಲು ಬಯಸಿದ್ದೆ. ಅಂದ್ರೆ ನಾನು ಗಿಡವಾಗಿ ಬೆಳೆಯಕ್ಕೆ ಇಷ್ಟ ಪಡ್ಲಿಲ್ಲ ಎಲ್ಲರೂ ತುಂಬಾ ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ ಅಂತ. ನಾನ ಏನು ಸಾಧಿಸ್ಲೆ ಇಲ್ವಲ್ಲಾ ಇಷ್ಟು ವರ್ಷಗಳಾದ್ರು
ಹ್ಮ್
ಅಂತ ಯೋಚನೆ ಮಾಡ್ತಾ ಇರುತ್ತೆ. ಇದು ಆ ಅಹ ಆಶಾ ಅನ್ನ ಬೀಜ ಎಲ್ಲರಿಗೂ ಇದಕೊಡಕ್ ಸ್ಟಾರ್ಟ್ ಮಾಡಿರುತ್ತೆ. ಹಣ್ಣು ನೆರಳೆಲ್ಲ ಕೊಡಕ್ ಸಾರ್ಟ್ ಮಾಡಿರುತ್ತೆ. ಆದ್ರೆ ಇದೇನು ಸಾಧಿಸ್ಲೇ ಇಲ್ಲಾ
ಹಾ
ಅಷ್ಟರಲ್ಲಿ ಯಾವುದೋಒಂದು ಕೋಳಿ ಬಂದ್ಬಿಟ್ಟು ಆ ಬೀಜವನ್ನು ತಿನ್ಬಿಡುತ್ತೆ. ಆದ್ರ ಜೀವನ ಅಷ್ಟಕ್ಕೆ ಮುಗೀತ್ತು. ಇನ್ನ ಅದು ಮುಗೀತದ್ರು ಕತೆ ಈಗ ಆಶಾನ್ನ ಗಿಡ ಬಂದ್ ತುಂಬಾ ಜನಕ್ಕೆ ಗಾಳಿ ನೆರಳು ಬೆಳ್ಕು ಎಲ್ಲ ಕೊಟ್ಟು ಇದಾಗ್ತಿರುತ್ತೆ. ಹ
ಹ್ಮ್,
ಹಾ, ಇಷ್ಟ ಆಯ್ತಾ ಇದ್ರದು ಇದೇನಂದ್ರೆ ನೀತಿ ಏನಂದ್ರೆ ಯಶಸ್ಸು ಏನಂದ್ರೆ ಯಶಸ್ಸು ಭಯದಿಂದಲ್ಲಾ-
ಹ್ಮ್
ಭಯ ಪಟ್ರೆ ಯಶಸ್ಸು ಸಿಗಲ್ಲಾನಮಗೆ ನಾವು ಭಯ ಬಿಟ್ಟು ಮುಂದಿದ್ರ ಮುಂದೆ ಸಾಗುದ್ರೆ ಮಾತ್ರ ಯಶಸ್ಸು ಸಿಗದ ನಮಗೆ.
ಹಾ, ಸರಿ ನನ್ಗೆ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಧನ್ಯವಾದಗಳು.
ಹಾ, ಧನ್ಯವಾದಗಳು. ಹ್ಮ್